ಹ್ಮ್.
ಹಾ ಹೇಳ್ರಿ.
ಹಾ ಏಂಗ ನಡದದ್ರಿ ಏನ್ ಮಾಡ್ಲಕ್ತ್ತೇರಿ.
ಏನಿಲ್ಲಾ ನೋಡ್ರಿ ಮಕ್ಕಂಡಿ ಸುಮ್ ಗಪ್.
ಯಾಕ ಗಪ್ಪ ಮಲ್ಕೊಂಡಿರ ಏನಾರರು ಒಂದು ಮಾಡ್ಬೇಕಿಲ್ರ ಬಿಸ್ನೆಸ್. ನಸ್ ಈ ತರ ಏನಾದ್ರು ಯೋಚನೆ ಮಾಡ್ತಾ ಇರ್ಬೇಕ ರೀ ಟೈಮ್ ವೇಸ್ಟ್ ಮಾಡಬಾರ್ದ್ರಿ ಬರ
ಬುಟ್ ಮಾಡಲ್ಯಾಗ್ಯರ ಏನು ಮಾಡಲ ಏನ್ ಮಾಡ ಮ ಮತ್ತೆ ಏನ್ ಮಾಡ ಮತ್ತೆ ಡಿಸ್ಟ್ರಿಬ್ಯೂ ಟ ಆಲ್ಲಿಲ್ಲ ಅಂದ್ರೆ ಏನ್ ಮಾಡದರ್ತದ್ರ.
ಏನೋ ಐಶಾ.
ಆ.
ಏನಂದರಿ.
ಕಾರಿ ವಿಕಣ್ಣನ್ ತಂಗಿ ಕರದೇ.
ಹ ಹೇಳ್ರಿ ಏನಾಯ್ತ ರಿ.
ಹ ನನ್ ತಮ್ಮ ಅಣ್ಣರಿ ಇಟ್ಟ ಇದ ಅದ ಬ್ಬಾ ಸುಮ್ಮ್ನೆನನೆ ಕುಂದ್ರ ಬಲ್ದ್ರಿ ನನ್ ಬಾಯಾಗ ಅದು ಇದು ಹೇಳೇಸಸ್ಲತ್ತ ನೋಡ್ರಿ ಅವ.
ಹ ಕೊಡ್ರಿ ಅವನಗ್ ಕೊಡ್ರಿವ್ನಿಗ್ ಮಾತಾಡ್ಸಾನ ಕೊಡು ಅವನಿಗೆ ಜರ.
ಕೋಡ್ಲಿ ರಿ.
ಕೊಡ್ರಿ ಅವನಿಗೆ.
ಸ್ವಲ್ಪ ಮಾತಾಡ್ರಿ ನನಿಗ್ ಸ್ವಲ್ಪ ಬುದ್ಧಿ ಹೇಳ್ರಿ ನೀವು ವಯಸ್ಸ ನಾಗ ದೊಡ್ಡವರಲ್ಲ ನೀವ ಹೇಳದ ಕೇಳ್ತಾನಾವ ಜರಾ.
ಕೊಡ್ರ ಅವ್ನಿಗ್.
ಹ್ಮ್. ಬಾಳ ಇದ ಆಗ್ಯದ್ರಿ ಹಿಂದಿಂದ ಹಿಂದ ಕುೂತ್ಕೊಂಡ್ ಹೆಂಗ್ ಮಾತಾಡ್ತಾರ ನೋಡ್ರಿ ಅವ.
ಏನ ಏನಲ್ಲ
ಇನ್ನೊಮ್ಮೆ ಮಾತಾಡು ನಿನ್ನ್ ಮತ್ತ್ ಮಾತಾಡು
ಹಲೋ ಇಕ್ಕೇನ್ ನೀನ್
ಸುಮ್ಮ್ ಕುಂದ್ರ ಅಪ್ಪು. ಹಲೋ
ಹಾ ಹಲೋ.
ಏನ್ ಮಾತಾಡಕತ್ತೀರಿ ನೀವು ಎಲ್ಲಿ ಹೆಂಗ ಎಲ್ಲಿ ಇದ್ದೇವ ಅಂತ ಯೋಚನೆ ಮಾಡ್ರ ಅಕ್ಕಾ.
ಇಲ್ಲ ನೋಡ್ರಿ ಅವ್ರೇ ನೋಡ್ರಿ ಆ
ನಾನು ಮೈಯಿ ಮರತ್ ಬಿಟ್ಟೇರಿ.
ಹೌದ್ರಿ ಹ್ಮು
ನೀವೆಂದ್ ಕರಿಮಿ ಗಿರಿಮ ಅನ್ಕೊಂಡ. ಮುಚ್ಚ್ ಬಾಯಿ
ಆ ಕರಿ ಪಿಕ್ಕಿದ್ ಬಾಳ ಬುಟ್ಟ ಬರಿ
ಅ ತಾನ್ ಆಡಕತ್ತಾರ್ ಕರಿ ಚುಕ್ಕಿದ್ದ ನಕ್ಷತ್ರದ ಅಲ್ಲ್ ನಿನ್ನೆ ನಿನ್ನೆ ನನ್ ನಮ್ಮ ಮಾಮಿ ಒಬ್ರ ಯಾರ್ ರೀ ಫೋಟೋ ಬಿಟ್ಟಾರಿ ಅವರ ದಿನ್ನ ಒಂದ್ ಫೋಟೋ ಬಿಡ್ತಾರಿ ಅವರ ನಮಗ್.
ಹಾ ರೀ.
ಹ ನೋಡಿ ಕಣ್ಣ್ ತುಂಬ್ಸಕೋರಿ ಅಂತ ಹೇಳಿ
ಹೂ ನೋಡ್ರಿ ಅದ್ರಾಗ್ ನಿಮ್ದ ಕರೀಶ್ಮಾನ್ ಅವ್ರು ಹೂವು ಎಟ್ಟ್ ಉದ್ದ್ ಇಟ್ಕೊಂದಾರ್.
ಹೂ ಬಿಡ್ರಿ ಹೂ. ಎಟ್ಟ್ ಬೆಳ್ಳಗರರಿ ನೋಡಿದಿ ಇಲ್ರಿ ಬಣ್ಣ. ಹ ಅವ ಇನ್ನೊಂದ್ ಕೆಳ ಕೂತದ್ರಿ ಕರಿ ಕುಂತಂಗ ಕೂತ್
ಅ ಕರೀ ಚುಕ್ಕಿರಿ.
ನಾನು ಫೋಟೊ ನೋಡಿ ಒಂದ್ ಸಕ್ಷಂಡು ಸಾಯಿ ಯಾಕ್ ಬಂದ ಇಲ್ಲಿ ಸಾಯಿಗೆ ಯವಾಗ ನಮ್ಮ ಅಣ್ಣ ಎತ್ಕೊಂಡಾನ ಅಂತ ಅನ್ಸ್ಬಿಡ್ತ್ರಿ ನಂಗ.
ಹಾ ರೀ.
ಸೇಮ್ ಸಾಯಿಗತ್ಲೆ ಕಾಣಾಕತ್ತಾನ್ರಿ ಅವ್.
ಹೌದ ಹೌದ್ರಿ ಅವಾಗ ನಾ ನನ್ಗ ಆ ಕರಿ ಚುಕ್ಕಿ ನೋಡಿ ಅ ನಗು ಬಂದಿಲ್ರಿ ನನಗ ಅದ ಅದ್ರೀ ಇನ್ನೊಂದ ಅದ್ರ ಅಕ್ಕಾ ಅದರೀ ಕರೀಷ್ಮ ಅಂತ ಹೇಳಿ ಅವ್ರ ನೋಡಿ ಬಾಳ
ನಾನ ಅವ್ರ ನೋಡಿ ಬಾಳ ನಕ್ಕಿನ್ರಿ ನಾನ್ ಅದು ಬಿಡಿ ಅವ್ರ ತಮ್ಮ ಏನ್ ಅನಾಕತ್ತಾನ್ ಏನ್ ಹೆಂಗದ ನೋಡೋದು ಹಾಜಿರಂಟಿ ಮಮ್ಮಗಳ್ ಇಲ್ಲ ಹಂಗ್ ಕಾನ್ಲಾಕತ್ತಿಲ್ ಇಕ್ಕಿ ಹೆಂಗ ನಿಂತಾಳ್ ನೋಡ್ ಒಳ್ಳೆ ಆ ಸ್ಕೂಲ್ನ್ಯಾಗ್ ಫೋನ್ ಹೆಂಗ್ ಮಾಡಬೇಕ್ ನಿಂದಿರ್ತಾರಲ್ಲ
ಆ ಹೂವಾನೇ ಅಟ್ಟ ಆಕಿನ್ಕಿನ ಅದು ಹೂವಾನೇ ದೊಡ್ಡದಾಗ ಬಿಟ್ಟೈತ್ರಿ ಅದು.
ಹು ರೀ ಅವಾಗ ಹಂಗೆ ಮಾಡ್ತಿತ್ರಿ ಅದ್. ಈಗ ಶಿಸ್ತ ಆಗದರೀ ಜರಾ.
ಹ ಕಂಡ ಪುಟ್ಟಿ ಏ ಈಗ್ ಹೆಂಗ್ ಶಿಸ್ತ್ ಕ್ಯಾರ್ ಶಿಲ್ಪಾ ಶೆಟ್ಟಿ, ಶಿಲ್ಪಾ ಶೆಟ್ಟಿ ರೇಂಜ ಹ್ಮು ಎಲ್ಲರಿಗೂ ಬೆಲ್ಲಿ ತೋರ್ಸಕ್ಕೊಂತ ತಿರ್ಗಯಾಡ್ತಾಡ್ರಿ ತ್ರಿ
ಯಪ್ಪ ನಕ್ಕ ನಕ್ಕ ನಕ್ಕ ಸರಿ
ಹ್ಮ್ ನೆನ್ನೆ ನನ್ ತೆಂಗಿ ಒಂದ್ ಮೆಸೇಜ್ ಹಾಕಿಯಳ್ ರಿ ಆ ನನ್ ತಮ್ಮ ನಮ್ಮ್ ಮಾಮ್ಯಾರ್ ಮನೆಗ್ ಕಳ್ಸ್ಯಾರಿ ಆಕಿಗುನು ಕಳ್ಸ್ಯಾರಿ ನಂಗುನು ಕಳ್ಸ್ಯಾರ ಹ್ಮ್ ಹೌದಿಲ್ ರಿ ಅವ್ರೇನ್ ಸರ್ಪ ಮಕ್ಕಲರ್ ನೆಡ್ಸಕ್ ಹತ್ತಾರ ಏನ್ರಿ ಎಲ್ಲಾರ
ಕಳ್ಸ್ಲಕ್ ಹತ್ತರಿ ಅವ್ರು
ಒಳ್ಳೆ ಇನ್ವಿಟೇಷನ್ ಕಾರಡ್ತಾರಾ ಸುಮ್ನ್ ಮೊಬೈಲ್ಗೆ ಹಂಚೋಲಾಗತ್ತಾರೆ ಅವ್ರು
ಏನ ರಿ
ಅದಕ್ಕೆ ಅಕಿ ಬಾಗು ಅಂದ್ರೆ ಮುಂಚಂದ ತಂಗಿ ಅವ್ರರು ಕಳ್ಸಿಲ್ಲ ಅನ್ಕೊಂಡು ಹಾಕ್ಯಾಳ್ ರಿ ಫೋಟೋ ನನ್ಗ ಫೇಸ್ ಮಾತ್ರ ಬ್ಲರ್ ಮಾಡ್ಕೊಂಡ್ ಹಾಕಿ
ಹೌದ್ರಿ ಹೌದ್ರಿ ಅವ್ರ ಎಲ್ಲ ಬ್ಲರ್ ಮಾಡಿಳ್ರಿ
ಹ ಹ ಸೇರಿ ನನ್ ತಮ್ಮ ಹಾಕನ್ ರಿ ನಂಗ ಅಡ್ವಾನ್ಸ್ ಅದಿಕ್ಕೆ ಅದಕ್ಕೆ ಇಂದು ಬ್ಲರ್ ಮಾಡಿದಲ್ಲ ಫೋಟೋ ನಾ ಕಂಡಿದ್ದಿ ನೋಡ್ ಅವ್ರ ಎಲ್ಲಿ ಯುರು ಅಂತ ನಾನು ವಾಪಸ್
ನನಗನು ಬಂದಾಳಿ ತೋರ್ಸಲಕ್ಕ
ಅದಕ್ಕ ನಾವು ಅಂದೀವ್ರಿ ಅದೇ ಅಲ್ಲಿ ಇರಲ್ ನಾವು ನಮ್ಮ್ ಬೆಲ್ಲಿಲ್ಲಿ ಹಿಡ್ದವಲ್ಲ ಅಂದೇನ್ ಆಸತಿ ನಿವು ಕಳಸೆ ಬಿಟ್ಟರೆನವ ರಿ ಅಂದು ಬಿಟಲ್ರಿ
ನಾನು ಆಕಣ ಗಾಬ್ರಿಗ್ ಹೇಳ್ರಿ ಆಯ್ಕೆಜಂದು ಲೇ ಇವ್ರೇ ಏನ್ಲೇ ಎಲ್ಲ ಹುಡ್ಕಿ ಹುಡ್ಕಿ ದಿನಾ ಒಂದಂದ ಆಕ್ತಾರಲ್ರರಿ ಮಮ್ಮ ಮನ್ಯ ಅಂತೇಳಿ ಮೆಸೇಜ್ ಹಾಕ್ಯಾಳ್ರಿ
ಹಾ ರೇ
ಅಲ್ಕಮ್ಮ ಆಗೇನ್ ರಿ ನಾನು
ಅವ್ರನು ಬಾಳ ಹಂಡ ನೋಡ್ರಿ ತಂಬು ಬುಟ್ಟು ನಂಬ ಆಗಲ ಗ್ದರಿ ಬರ
ಗಾಳಿ ಹೊಡದ್ರೀ ಹೊಡದಂ ನಮಗ ಹಿಡ್ದಾರ ನೋಡ್ರಿ ಅವರು ಹಿಡಿದ ದಿನ್ನ ಒಂದೊಂದ್ ದಿನ್ನ ಒಂದೊಂದ್ ಆಕ್ತಾರ್ ರಿ ಅವರು
ಅ ಎಲ್ಲಿ ನೋಲಕ್ತರೆ ಇನ ನಾವ ನೋಡಿದ್ದರು
ಇಷ್ಟು ವರ್ಷ ಗೊತ್ತಿಲ್ಲ ಅರ್ದು ಇವಾಗ ಇವಾಗ ಆಚೆ ಬರತ್ತತ್ತವ ನೋಡ್ರರು ಇಂಥದೊಂದು ಇಂಥದ್ದೊಂದು ಮ್ಯಾಟರ್ ಅದಂತ ನೀವ ಗೊತ್ತಿಲ್ರರಿ ನಮ್ಗೆ
ನಾನು ಇದ್ ಯಾವಾಗಿಂದಂತ ನಾ ನಿನ್ ಗಾಬ್ರಿ ಆಗಿ
ಯಾವಾಗ ಎಂದ ಮತ್ತೆ ಏಯ ಏನಾದ್ರು ಮಾಡಗ ಸಿಿಂದ್ರೆ ಮಾಡ್ಕಿ ಹಿಡಗ ಕಳಸಿದ್ರೆ ನನ್ ಕೊಂಡಿದ್ರನಾ ನೋಡ್ಲಾಕತಿನ್ ನಿಮ್ ಸುತ್ತ
ಅವಿ ಏ ಆಯ ವಳಗ ದೊಡ್ಡದಾಗಿ
ಹ ನೋಡ್ರಿ ಚಂದ ಅತ್ತತಿರ ಅದು ಹೂಗಿಯೂ ತೆಗಿತಿತ್ರದು ಏ ಐ
ಚಂದು ಶಿಸ್ತ ನಿದಿರ್ಸ್ತಿತ್ತು ರಿ ಇವ್ರಿಗೆಲ್ಲ ಒಂದಚೂರು ಬೆಳ್ಳು ಒಂದಚೂರು ಬೆಳ್ಳು ಮಾಡ್ತಿತ್ರಿ ಇವ್ರಿಗೆಲ್ಲರಿಗೂ
ದು ಬೆಳೆಗ್ ಮಾಡಿ
ಹ್ಮ್ ಅದೇ ನೋಡ್ರಿ ಎಲ್ಲಾರಗು ಒರ್ಜಿನಲ್ ಬಣ್ಣ ಅಂದ್ರೆ ಅದೇ ನೋಡ್ರಿ ಏನ್ ಬಂದಾರಲ್ರಿ ಬರ್ತೀನ್ಿ ರ ಒನ್ಸನ್ ಬರ್ತಿ ನ್ನಾದರು ಅದಕ್ಕೆ ಪ್ರಜ ನ ತ ನಾನು ಸ್ನಾನ ಮಾಡಿಲ್ಲ ಬಾಳ ದಿನವ ನಾನ್ ಸ್ನಾನ ಮಾಡ್ತಿರ್ಲಿಲ್ಲಲ್ಲ ಅದಿಕ್ಕೆ ಅ ಕರ್ದ ಬಂದಿನ ಅಂತತ್ರಿ
ಅವ ರಾಕ್ತರಿೀ ಕಿಸು ಮ
ಅವ್ರ ಅಕ್ಕ ಮಕ್ಕ ಕಳ್ಕೊಂಡ್ ನಿಂತ ಹೇಳ್ರ ಅಂತ್ರಿ ಫೋಟೋ ತೆಗಿಿತಾರ ಬಾ ಅಂತ ಹೇಳಿ ಮಕ್ಕ ತಾಣತಿಕ್ಕೆ ಬೆಡ
ಹೌ
ಅದಗ ನಾನ್ ನನ್ ತಂಗಿ ನನ್ ತಂಗಿಿಗೆ ಹಾಕಿದ್ದೀರಿಂಗಂದ ಸ್ನಾನ ಅನ್ ತಿನ್ಿ ಅದಿ ಅವಾಗ ಯಾಕಿ ಇವಾಗ ಸ್ನಾನ ಮಾಡಿ ಬಂದಿಲ್ ನೋಡವ ನಿನ್ ಬೆಲ್ಲ
ಹ ಹ್ಮ ಅಂದ್ರೆ ಹೋಗಲ್ ಹೌದು ಮಾಮನ್ ಮ್ಯಾರೇಜ್ ಆಗಿರ್ಬೋದ ಏನ್ರೀ ಮೇ ಬಿಿ ಅವವು
ಹೌದ್ೌದ್ರಿ ಹೌದ್ರಿ ಹೌದ್ರಿ ಅವಾಗನ್್ರಿ ಅವಾಗ ಹಿಂದೇ ಇಲ್ರಿ ಇಲ್ರಿ ಅವ್ರ ಮಾಮನ ಮ್ಯಾರೇಜ್ ಅಲ್ರರಿ
ಇಲ್ಲಾರ ಇಲ್ಲ ಇಲ್ಲ ಮಾಮನ ಮ್ಯಾರೇಜ ಮುಗಿದ ಮೇಲೆ ಏನ್ ಇದ್ರು
ಹ ಮಾಮನ್ ಮ್ಯಾರೇಜ್ ಮುಗದು ಆ ಅಮ್ಮಬ ಒಬ್ಬ ಮಾಡ ಅನಿತಕನ್ ಮ್ಯಾರೇಜ್ಗ ಏನಾದ್ರು ಇರ್ತ್ತಾನ
ದೊಡ್ಡರ ದೊಡ್ಡರ ಆ
ತುಂಬಾ ಕಡರಾಗಿದ್ರೆ ಇವಾಗ ಅಬ್ಬಿ ಹುಟ್ಟಿದ ನೋಡ್ರಿ
ಅವ ಏನ್ೋಟ್ ಕಾಣದಾಗ ನ
ಹ್ಮ್ ಹೌದು ಅದೆ ಇದ್ರಲ್ಲೇ ಪಕ್ಕೊಂಡಿದ್ ನೋಡ್ರಿ
ಹೌದ್ರಿ ನೆನ್ಪಿಲ್ಲರಿ ನಮಗನ್ ಅಷ್ಟೆ
ಅಭಿಯನ್ ಅಪ್ರೂ ಹುಟ್ಟಿದ್ರಿ
ಹೌದೌದ್ರಿ ಅವಾಗ್ಯರಿ ಮಾಡಿದ್ದ
ಹ್ಮ್
ನಮೂ ಎಲ್ಲ ನೋಡ್ರಿ ಇಬ್ರ್ದ
ಸುಮ್ಮನೇಿ ನಾವೇನ ಸುಮ ನೀರು ಅಂದೆ ಇನ್ನ ಎಷ್ಟು ತರ ಬಂದರುತ ನವು
ಎಲ್ಲರೀ ನಾವ್ ಹಂಗ ಕರ ಬಂದಿವಲ್ರರಿ ನಾವ್ ಚಂದಜ್ ಅಲ್ರ
ನನ್ ತೆಂಗಳ ಬೇಕ ಹೇಳ್ರೀಮ್ಮ ಅಮ್ಮನ್ ಮದ್ವೆಗ ಚಂದ ಬರಂಗಿಲ್ಲ ಬಾ ಇವ್ ಚಂದ ೋಟೋ ತೆಗಂಗಿಲ್ಲ ಬಾ ಯಕೇಶನ್ ಮ್ಯಾಳಿ ಮ್ಯಾಲ ಹೋದ ಮುಕ್ಕೊಂತ ಬರ್ತಾಳಿ ಇ್ರಕಿ ಕೇಳ್ತಾಳ್ರಿ ಮತ್ ನಮಗೆ ನಾನ ಯಾಕಿಲ್ಲ ಮದ್ವೆಾಗ ಅಂತ
ಹ್ಮ್
ಬೌದ ಮಕ್ಕೊ್ಬುಟ್ಟಿತ್ರಿ ಪೋರಿ
ಹೌದೌದ್ರಿ ಏನ್ ಮಾಡ್ತ್ರಿ ಅವಾಗ ಹಂಗಿತ್ರಿ ಪುರ್
ಹೌದೌದು ಈಗೇನ್ ಏನ್ ಲಕ್ಷಣಗಳು ಕಮ್ಮಿ ಆಗಿಲ್ರಿ
ಅದ್ರ ನ ಈಗ ಪೋಟೆ ಪೀಟೆ ಜಾಸ್ತಿ ತೊಕಲ್ರಿ
ಅವಾಗ ಪಕ್ಕತ್ಲ್ಿ ಬಿಸಲಾಗ ಇವಾಗ ರೋಮ್ನ್ಾಗ ದಿಗಮತ್ ಕುತ್ ಬಿಡ್ತಾಡ್ರಿ
ಹೌದನ್ರಿ ಹೌದು ನ ಮಾಡಟ ತಿ್ರೀಪಾಪ ಹ ಎಲ್ಲ ಐತ್ ನಿಮ್ ಕರಿತುಕಿ
ಕರ್ ಚುಕಿ ಈಗ ಲ್ಯಾಪ್ಟಾಪ್ ಹಚ್ಕೊತನ್ರಿ ಗೊತ್ತೈತಿ
ಸರಿ ಸುಕ್ಕಿಬ್ಬ ನಿ
ಇನ್ನ ಹ ಕುರ್ ಚುಕ್ಕ
ಏನ್ರೀ
ರಿ ನನ್ ಬನಕೆ ಸಿಂಧು ಹ್ಮ್ ಏನೇ ಹೇಳಲ್ಲ ಒಗಿದೆ ಒಗಿದೆೆ ಒಂದ್ ವಾರ ಇವತ್ತ ನೋಡ್ಲಾ ಅಷ್ಟು ದಿನದಾಗ ಇವತ್ತು ತಂದೆ ಖುಷಿ ಪಡಿಸಿದೆ ಎರಿಗ ಬರ್ಬೇಕಾದ್ರೆ ಎಲ್ಲರ ಮುಖಗಳು ಲಕ್ಕಲಕ್ಕ ಅಂತ ಹೊಳಿತಿದ್ ಎಲ್ಲರೂ ನಗ್ಲಕ್ಕ ಬತ್ತ ಎಟ್ಟ ನಡಿಯಕತ್ತಿದರಿ ಮೂವರು ನೀವು ಬರ್ಬೇಕ್ರೀ
ಮತ್ತೆ ಇಲ್ಲ ಅಲ್ಲಿ ಬಸ್ನಗ್ಲಿಂದ ಕತ ನೋ ಬ್ಯಾಗ
ತಿಂದ್ರದು ನಾಕಕ್ ಪಟ್ಟಿಲ ನೂರ್ ರೂಪಾಯಿ ಬಸ್ರ್ ತಗ್ದಿನಲ್ಲ ಸುಮಕ್ ಹ್ರತ್ನ ಎಲ್ಲಲ್ಲಿ ಕುಗ್ರ ಮನ್ರಿ
ಹೌದೌದು
ಹ ನಾನ್ ಬಂದ್ಗಗದೇ ನಗದ ಎಷ್ಟು ಖುಷಿ ಪಡಿಸಿದ್ ನೋಡು ಮೊದ್ದ ಆದ್ರ ನಮ್ ಸಣ್ಣವರೇೋಗಬ ಕರೆ
ಆ ಪಪಾವಡ ಇದು ಡ್ರೈವರ್ ತನಿಗೆ ಕ ಹೇಳದ್ರ ಏನ ಕ ಹೇಳದ್ರ ಅನಡ ಎಲ್ಲ ಸಾಲಿ ಒಲ್ಲಲ್ಲ
ನಕರ ಎಪ್ಪ
ಏನ ಮಾಡ
ಪುಣ್ಯ ಅನುಕರಿ ಪುಣ ಡೆಂಜರ್ ಅವನಗ್ ಅಲ್ಲಿಂದ ಕರ್ಕೊ ಬಂದು ಬಸ್ಸನ ಕುದ್ದ ಈ ಕರ್ಕೊಂಬಂದ ಏಂದ್ರ ದೊಡ್ಡದ್ರಿ ಅದು
ಹೌದ್ ಹೌದ್ರಿ ಸರಿ ರೀ ತೋಗ್ರಿ ನೀವ್ ಕಳ್ಸ್ರಿ ಅವ್ನಿಗೆ
ಹ್ಮ್ ಸರಿ ಹಾ ಸರಿ ಆಯ್ತ್ ಹಾ